ಐತು ನಿಮಗೆ
ತೋಬೇಕಲ್ಲಾ
ನು
ಅಕ್ಕ
ಹ್ಮ ಫೇಲ್
ಮೂವತ್ ಆಗ್ಬೇಕ ಏನು ತುಮ್ ಎಷ್ಟ ಜನ ಆಗುದ
ತರ್ಟಿ ತರ್ಟಿ
ತರ್ಟಿ ರಮ ಜೆಕ್ ಅವ್ವ ನೊ ರಮಾಗ ಜಗ್ಗೆ ಬಂದವಂದಲ್ಲ
ಓ ಫಸ್ಟಗ್ ಬಂದನ ಈಗ ಯಾರಿಗೆ ಬರ್ಲಾಗವ
ಆ
ಈಗ ಯಾರಿಗೆಗ್ ಬರ್ಲ ಇ ಅವನ್ ಎಷ್ಟೆಲ್ಲ
ಹಾ ಹಾ ಆರಾಮ್ಯ ಮೂರ ರ ಮೂರ ರ ಸ ಮೇಲ್ ಬಂದ ಮೋಸ
ನಾ ಏ ಹೇಳಕೈತ್ ನೀ ಫಸ್ಟಗ್ ಮಾತಾಡೆ ಬಂದವ ಈಗ ಯಾರಾರಿಗ್ ಬರ್ಲವ ಅದಕ್ಕೆ ಬಿಟ್ಬ ಬಿಟ್ಟನ ಇಲ್ಲಾ ಇನ್ನ ಡೌನ್ಲೋಡ್ ಮಾಡಲ್ಲ ನೀಗ
ಹಾ ಹಾ ಬ್ಯಾಸರಿಪಡ ಪಾಡು
ಬ್ಯಾಸ್ರಗ್ ಬರ್ ಹಾಕೋಳಣಿ ಹೆಂಗಂತ ನಿ
ಈಗ ನಾರ್ಮಲ್ ಕಾಲ್ ಮಾತಾಡ್ದ ಬೇರೆ ಇದ ಮಾತಾಡ್ದ ಬೇರೆ
ಅರೆೇ ನೋಡ್ ನೋಡ್ ಮಾತಾಡಂಗ್ದ ಏನ್ ಮಾತಾಡಂಗಿಲ್ಲ ಶಂಟ ಇಲ್ಲ ಹ
ಹಾ ನಾವು ನಾರ್ಮಲ್ ಇತ್ ಒಂದೊಂದ್ ತಾಸ ಮಾತಾಡುದುವಿ ಇದೇ ಒಂದ್ ತಾಸಸ್ ಮಾತಾಡಾರ್ದ
ಏ್ ಅವತ್ತ ಅಲ್ಲ ನಾ ನೀಮಾತಾಡಲ್ಲ ಆ ಯಾಡ್ರ್ತ ಸರ್ ಕಬ್ಬ ಕು
ಹಾ ಹ ನಾರ್ಮಲ
ನಾರ್ಮಲ್ ಯಾಕಂದ್ರೆ ಏನ್ ಬೇಕ ಅಂತ ಮಾತಾಡ್ಬೋದು ಫ್ರೀಡಮ್ರ್
ಹಂಗಲ್ಲ ಅಲ್ಲರ
ಹ್ಮ ಈಗ ಅದ್ ಮಾತಾಡಿ ಅಂದ್ರೆ ನ ನಾಳೆ ನಮ್ಗೆ ಕೂತಿ
ಹ್ಮ್ ಅದಕ್ಕೆಲ್ಲ ನಾವ ಅದಕ್ಕೆಲ್ಲ ಜೊತೆ ಮಾತಾಡಪ ಎಲ್ಲ ನಮ್ಮ್ ಸಿಮ ಜೊತೆ ನಾನು್ರರಾಗ ರಗಡ್ ಮಾತಾಡ್ದ ಸಲಮ್ರ
ನ ಏನಣ ಕತ ಮತ್ತ
ನ ರೆಕಡಾತ ಎರ್ಲ್ಲಸ್
ಇವ ಏನ್ ರೆಕಡ್ ಆದ್ರ ನೀ ಶೆಂಟ ಕಿತ್ತಲ್ ಬುಣ್ಣ ಬ
ಇವ ರೆಕಡ ಇವ ರೆಕಡ ರಾವಲ ಮ
ನಾವೇಏನಂತಪ್ಪರಿ ಮಾಡ್ಾರ್ದ ಮಾಡಿ ತಗೋರು
ಹ್ಮ ಹೊ ಸಾಳ್ಣರ ಇ ತಾನಡ ಗಟಕ್ಕೆ ಬರಲ ಆಕ
ಎಲ್ಲಿಗೆ
ಅವರ
ನೀ ಎಷ್ಟು ಗಂಟ ಅಷ್ಟು ಹೋಗ ವಾಪಸ್ ಬರವ್ರೆ ಹಾಜರಾಕಿ
ಒಂದ್ ವಾರದಾಗ ಹದ್ಿನೈದು ಮುಮಷ ನೋಡ ಅಷ್ಟೇ
ಎಷ್ಟತಯೋ
ಅದೇ
ನನ್ ಕೂಡಾಗ ಇದ್ದ ನ್ ನೀ
ಹದಾ ಒಬ್ಬರು ಕೂಡ ಐದಿರ್ತಾವ
ಒಬ್ರು ಕೂಡ ಇದೆ
ಐದ್ ಇರ್ತಾವ ಇರೊಂದ್ರ ಯತ್ರ ಬ ಸ್ತ ಆತ ಹ್ಮ
ಮತ್ತನ್ ಸಮಾಚಾರ
ಈಗಲ್ಲ ನೀವ್ ಹಚ್ಚಿದ್ರ ಬರ್ಲ್ಲ ಅಲ್ಲ ನಮ್ಗ
ಬರ್ತೋ
ಹಾ ಹ ನೋ ಸ್ವಲ್ಪ ರ್ಕೊಂಡ್ತಿ ಇನಂದ ಇನ ಒಂದ್ ಮೂರ್ ಅವೈ ಒಂದ್ರ್ ಮೂ
ಹ್ಮ್
ಹ್ಮ್
ಇಲ್ಲಿ ಬಂದ್ ಕುಂತಿನಿ ಗುಂಡಾಳಗ ಬ್ಯಾಸ್ರ ಬರಗೊಬ್ಬನೇ ಕುತ್ ನೋಡಿ ಎಣ್ಣ ಕುಂತಾಗ ಹಿಡ ಹುಡ್ಕಂತ ಅಂದ್ರೆ ತಣ್ಣ
ಆಯ್ತರ ಆಯ್ತ ಆಯ ನಾಯ್ಕಲ್ದ ಬಸ್ ಒಂತ ಆಯ್ತ
ಹ್ಮ್ ಹ್ಮ್ ನನ್್ ಹತ್ ನಿಮಿಷ ಬರಂಗದಿ ಕಾ ಮುಗೇಟಿ
ಹ ಆ ಪರತ ಹ ಹ ಅಲಾಮಲಿಕುಮ ಮಾಮ್
ವಾಾಲಕಮ ಸಲಾಮ
ಅಲಾಕಮ ಅತ್ಲ ಅಂತ ಕಲ್ಸಿಲ್ಲ ನ ನಿಮ್ ಬೇ ನನು
ಗೊತ್ತಿಿಲ್ಲಪಾ ನಮ್ಗೆ
ಹಲ್ ನಗತಾನ ಅಂದಾಗ
ಕೇಳುವ ಅಲ್ಲ ಕೇಳ
ಅಲ್ಲ ಸಲಾಮಲ್ಕುಮ ಅ ಏನಂತ ಕೇಳಕ್ ಕುಂತಲ್ಲ ಹಾ ಹೇಳಏಂತ ಅಂದ್ರ ಮೆಟ್ಲು ಇಡತತ್ ನೋಡಂತ ಅಂತ ಹ ೇ ಕೇಳ ಕುಂತಿಲ್ಲನ ನಳ ಹಂಗಂದ ರಿ ಏನಂತ ನನ್ೇ ಆ ಹಮ ಸರ್ ರೇ ಮಾಮಾ ಹಲ್ಲ
ಏನಂತ ನಮಸ್ಕಾರ ಮಾಮ ಅಂದಂಗ
ಹ್ಮ
ನ ಮಂದಂಗನದು
ಇಲ್ಲ ಸ್ಲಾಮ ಅಷ್ಟು ನಮ್ ಸರ್ ನಮ್ ಸರ್ ಸಲಾಮಾಲಕು ಮಾಾಮಾ ಸಲಾಮಕು್ ನಮಸ್ಾರ ರೀ ಮಾಾಮಾ
ಅಸಲಂ ವಲ್ಕುಮ ಅಂದ್ರೆ
ಅ ಅಸಲಾಮಲಿ ನೀವುದನ್ನವಾ ಸರಾ
ಹ ನಿಮಗ ನಮಸ್ಕಾರನು
ಹಾ ನಜಣ್ಣ ಅಲ್ಲೇ ಇಲ್ ಬಗಲಾಗ ಬಿಟ್ಟತನ್ ನ ಕೇಳ ಕುೂತ್ೋ
ಗೊತ್ತಿಲ್ಲ ಗೊತ್ತಿಲ್ಲಾರದರು ಕೇಳ್ತಾರಪ್ಪ ನೀ ಗೊತ್ತಿದ್ರ ಕೇಳಲ್ಲಿ
ಅದ ಮ ಬಲಾಗ ಲೆಸಂಡ್ ಕೂಡ ನಿಮ್ಮ್ತ್ರ ಬಾಟ್ುಗಳ ಕೇೇಳ ನೋಣ
ಅಲ್ಲಾ ಪಿ ಹೆಚ್ ಡಿ ಮಾಡಿದೇನೆ ಕೇಳ್ಬೇಕ ಏನಿಲ್ಲ ಇನು ಡಿಗ್ರಿ ರೆಮೋಷನ್ ಲವು
ಹಾ ಮತ್ತ
ನಮ್ಮನ್ ಕೇಳಕ್ತ್ನಿ
ಹಾಗೆ ಈ ಸೆಮನೆ ರಿಸಲ್ಟ್ ಮಾಡ್ಿಕನ್ಸಲ್ಪ
ಈ ಸೆಮಿಗೆ ಆಗಲ್ಲ ಹಾಗಗಲ್ಲ ವದಲ
ರವೆೇನು ಹದ್ಿನೈದ ನಾಲ ಬರ್ಬೇಕಕ್ ಪ ಎಡ್ಡು ಪ್ಯಾಪರ
ರವೆನು ನಾನು ಬಿಳ್ತಾವ ಆತ್ ಮೇಲೆ ಬಳ್ತಾವ
ಅದ್್ಮೇ ನಬಳ್ ಎಲ್ಲಸ ಚಲ
ಆತತ ನನ್ನ ನವೇ ಹೆಂಗನನೆ ತಿಗ್ಲಾಕತ್ ಮೇಲೆ ಕೊಡ್ಬೇಕತ್
ಹಂಗ ಬಾರದ ಅಂತ
ಮ ಕಂತಂತಗ್ಲಕ್ಕತ್ತ ಹೆಂಗ ಬ ಕೊಡ್ಲೇಬೇಕಲ ಅತ್ರ ಮ್ಯಾಗ ಅದ ಏನ್ ದೊಡ್ ದೊಡ್ ಕ್ವಶನ್ ಪೇಪರ್ ಇಪ್ಪತ್ ಮಷನ್ ಪೇಪರ್ ಅದಿರದದೆ ಇಪ್ಪತ್ತರ ಹತ್ತು ಬಿಳ್ಕ ನ್ ಜ ತಜ ಕಡಿ ಬತ್ತತಲ್ಲ ಮಲ್ಲ ಅಭಿ ರೆಡ್ಡ
ಏನ
ಇಪ್ಪತ್ ಮನಸಿನ ಪೇಪರ್ಗೆ ಹತ್ ಬಳ್ಕ ಅಂದ್ರ ನಮ್ಮ್ ಇಜ್ಜತ್ ಕಮಿ ನಾವು ನಮ್ಮ್ ಮನ್ಷ್ಯರ್ದು
ಕಡ ಬಿಡ ಸುರೇಶ್ ಸರ್
ನಾಡೆ ಎಲ್ಲ ಸತ್ ಮೇಲೆ ಬ ಬಿಳ್ತ ನೋಡಪ್ಪ
ಅದೇನ ಹೇಳ ಆ ಜಂ ಬರ್ತಾವ ಎಡು ಅವನ್ ವಟ ಇ ಒಂದ ವಡವ ನಾಪ ಹ
ಎಏಡ್ ಸಾವಿರ ಹದ್ಟು ಬಿಳ ಬುಕಾಯ್ತ ಅದ್ ಎರಡು ಪೇಪರ್ ಬೇಕಾಯ್ತು ಯಾವ್ದೋ ನಮ್ದಲ್ಲಿ ಒಂದು ವಾಳೆ ಕುಂಸಲ ಬಂತಪಾ ನಂಬದಾಲ್ಲ ಬರೆ ಯ ಯಾಗಮ್ಮ
ಹಾ ಹಾ ಆಯ್ಗ ಮೂವತ್ ಕಾಲ ಮೂವತ್ ಕಾಲ ಅವ ಚಲ
ಅಯ್ಯೋ ಮುಗಿಸಿ ಹೊಗಾಟ್ ಬಿಟ್ರೆ ನಾವವು ಒಂದ್ ಹತ್ ಕಾಾಲ ಅದ್ರ ವೇಸ್ಟ್ ಕಾಲ
ಅತ್ತ ಒನ್ ವಷ ಯಾಕ
ಇಂಗ ಅಚ್ಚನ ಎತ್ತಿಲ್ಲಂಗ
ಅಮ್ಮನ ಹಂಗೆ ವೇಸ್ ಅವಂದ ಮೂ ಮೂರ್ನಾಕ
ನಡಿತ ಮೂರ್ನ ಹಕಿದ್ರೆ ಏನಾಗಲ್ಲ
ಹಾ
ಹ
ಮೂವತ್ತ ಆಗ ತಗ ಬರದಲ್ಲನ್ ಬಸ್ ಮಾನು ನ ಹಚ್ಚ ಮಲ್
ಆಯ್ತ್ ಬಸ್ತಲಿ ಬರತ್ತಕ್ ಮಾತಾಡ
ಹ
ಹ
ಅಥ ಈಗ ಆಯ್ತು ಅದು ಕ್ವಾಲಟಿ ನಪಟಿ ಆಗಬಡ ಸರ ಕಾಯ ಕಾಜ
ಅಛ ಅಚ್ಚ ನನ್ಗ ಚೋಡ ಮತ್ತೆ
ಹಾ
ಅ ಅಲ
ಹಾ
ನಂಬದು ಬರ್ಲಿಲ್ಲ ಇವತ್ತು ಬರತ್ ಇವತ್ತು ಬರತ ಮಾಡಿ ಬಂದ್ ನಾ ಇದ್ರು ಗು ಗುಂಡಳಿ ಬಂದ್ ಅ್ರ ನಮ್ಮ ಕಕ ಕೂಡ ಇವತ್ತು ಕೇಳಿ ಬಾರ್ದು ಹೋಗಿ ನ್ ಸರಿ
ಕೇಳ್ಬಾರ್ದ ಏನ್ ಹಟಾಪಿಲ್ಲ ಮೆನ್ಷೆ
ಲಾಸ್ಟ್
ಈಗ ಯಾವನ ಜೂನಿಯರ್ ಬರ್ತ ನೋಡ ಬಂದ ಬಂದಿನ ಕೇಳ್ಬಿಡ್ತ ಎಲ್ಲ ಗೊ ಲಸ್ ನಿಂದಿ ಮಾಡ ಮಾಡ್ತರಾ ಮಾಡಲ್ಲ
ಏ ನ ಹೊಲ್ಸ
ಆರ್ತ್ರ ಮಾಡಲ್ಲ ಆ ಕಡೆ
ಜೊತೆರಲ್ಲನ್ ಆ ಮಾಡಿದ
ಶು ಮಾಡತಲ್ಲರಿ ಮಾಡಲು
ಕ ಅ ಅವತ್ರ ಅವ ಏನು ತಾಯ್ತ ಸತ್ ಕೊಡನಪ್ಪ
ನಾ ಏಲ್ಲ ಹುಡುಗೇರಿ ಬರತ್ ನೀವ ಹುಡುಗೇರಿ ನಿಂದ್ರಿಸಸ್ನ ಸೈಡ್ ಲೈನ್ ಐತೆ
ನಮ್ಗೆ ನ್ನಂದ್ರಸ್ಲ ಅವ್ರರು ನಿಂದ್ರಕನ ಇಲ್ಲ ನಿಂದ್ರಸನ ಬೇಡ ಅವ್ರ ಏನ್ ನಮ್ಗೆ ಏನ್ ಅದು ಕೊಡ್ಲಿಕ್ರ್ಯಾ ಲಾಸ್.
ಇಲ್ಲಿ ಕೇಳ ಹೇಳದು ನಮ್ ಹುಡುರ್ ಮರ್ಯದ್ ಕೊಡ್ಲಕ್ಕಿಲ್ಲ ಯಾರ್ ಮರ್ಯದ್ಕಡ್ಳ್ಕ್ಕಿಲ್ಲ ನನಗ.
ಹ.
ಇಂಗ್ ನಿಂದ್ರ ಸ್ತಿನಿ ಐತಿ ಪ್ರಪೋಸ್ ಮಾಡಕೊಂತೋಯ್ತನಿ ಯಾರಿಗ ಇಷ್ಟ ಇಲ್ಲ ಅವ್ರು ಬರಿಯಾದ್ರ ಅಂದ್ಬಡ್ತನಿ ಯವು ಬರ. ಎಲ್ಲ ರ.
ಹ.
ಹೂ ಹೂ.
ನಿಮ್ಮಗನ ಯಾವನ ಬಂದ್ಐತಿ ನಮ್ಮರತ್ರಿ ಏನಿಲ್ಲ ಪೋ.
ಯಾರಾರಾರಾರಾರಾರ ಅಕ್ಕಾ. ಯಾರಗಿ ಹೊಡಕೈತಿ ಡವ ಯಾರ್ಗಿ ಹೊಡಕಿತಿ ಡವು.
ಏ ನಮ್ಗೆರ್ ಬರ್ತಾರೆ.
ನಿನ್ಗ ಬರ್ತವ್ರೀ ನಮಗ್ ಬರ್ಲ.
ಹ ನೋಡ್ತಿನಿ ತಗಾರಿ. ಅಲ್ಲೆ ಲೆಜೆಂಡರು ಲೆಜೆಂಡ್ಲ್ಲ ಇರ್ದಾಗ ಅವ್ನಿಗಂಗಬಳಲ್ಲ ಹೇಳ. ಇವನ್ ಗ್ಯಾರ ಒಂದ ಎರಡು ಮೂರ ಮೂರನಾ ಪಸ್ಕ ನೋಡ.
ಪಕ್ಕ ಪಕ್ಕ ಈ ಆಕ್ಚುಲಿ ಅವ್ ನಮ್ ಬ್ಯಾಚನಾಗ ಮಾಡ್ತನ ಬ್ಯಾಚ್ ಯಾವ ಸರಿಗಿಲ್ಲ ಅಂದ್ಬಿಟ್ನವ.
ಹಾ.
ಕರಟ್ ಇಲ್ಲ.
ಕರೆಕ್ಟ.
ನಮ್ ಬೇಚ್ನಾಗ ಯಾಕಂದ್ರ ಮಾಡಂತ ಮತ್ತೆ ಅಂದ್ರ ನಮ್ಮ ಬೇಚ್ನಗ ನಮ್ಮ ಮಕ್ಕಗ್ ಮಾಡ್ದನ ಇದ ಅವನಿ.
ಹಾ.
ನಮ್ ಅಕ್ಕಗೆಪ್ಪಾ.
ಯ ಭಾಯಪ್ಪ
ಬಸ್ ಬಂತಯಾನ.
ಎತ್ತ ಇತ್ತ ಅರ ಹೊಸಾರೋಡ.
ಇನ್ನ ಅಲ್ಲ ಅದ ಯಾವ್ದೋ ಬಸ್ ಬಂತ ಆಗ್ಯದ ಬ್ಯಾಗ್ ಆಯಕಂತ ಇಲ್ಲಿ ಒಂದು.
ಬಸ್ ಅವು ಇಲ್ಲ ಅ ಹೈದ್ರಾಬಾದ್ ಬಸ್ ಕೆಟ್ಟದಲ್ಲಷ ಇದದನ. ಸರಿ ನೋಡ್ಬೇಕು.
ಹೌದೌದಯ್ ಹೈದ್ರಾಬಾದ್ ಬಸ್.
ನಮ ಗೊತ್ತಿಲ್ಲ ಅಂದ ಹೈದ್ರಾಬಾದ್ ಬಸ್ ಅದು. ನಾವೇ ಕಳಿಸಿಲ್ಲ ಅದೇ ಮತ್ತೆ ಹೈದರಾಬಾದ್. ಬ ಜಫರ್ ಬಸ್.
ಹ್ಮ್.
ಹಾ.
ಇಲ್ಲಿ ಬಂದದಿಂದೆಲ್ಲ ಇಲ್ಲಿ ಬಂದದಂದೆಲ್ಲ ಒಂದು. ಇದು ಬಂದದನೆಲ್ಲ ಹ್ಯಾಪಿ ನ್ಯೂ ಇಯರ್ ಇದು. ಕೈ ಮಾಡಿ ತೋರ್ಸಿದೆ ಇದಕ್ಕ.
ಕೈ ಮಾಡ್ಯಾ.
ಹ್ಯಾಪಿ ನ್ಯೂ ಇಯರ್ ಇರ್ಲಿಲ್ಲ ಅವತ್.
ಹತ್ತು ವರ್ಷ ಅದೇನು.
ಹತ್ತು ವರ್ಷದ ನ ನಾನ.
ಹಾ ಹಾ.
ಕೇಳಿದ್ರ ಮಾಡಲಂತ ಮತ್ತೆ ಏನ್ ಮಾಡಬೇಕು ಹೇಳು. ಎಲ್ಲೋ ಹೋಗಿ ನೇಣು ಹೋಕ್ಣಾವ ಇದಕ್ಕ.
ಕೆಲಸ ಮಾಡಳ ಕೊನ್ನೆ.
ಏನ್ ಮಾಡ್ಬೇಕು.
ಯಾ ಸ ಕೇಳಿ ಗಪ್ಪು ಬಂದಡಕಂತ ನೋಡಿ ಇನ್ನೊಂದ ಸರಿ ನ ಆ್ಸತಿತ್ ಅಂದ್ರ ಎಲ್ಲಾರಯ್ತ್ ಬಿಟ್ಟುಡಂತ ನೋ. ಹುಣ.
ಅಷ್ಟೇ ಹೇಳ್ಬಿಡ ನಾ ಅದಿಕ್ಕೆ ಇಷ್ಟ ದಿನ ಆದ್ರು ಒಂದ ದಿನ ಕೇಳ್ತಿನಿ ಅಂತ ಅಂದಿನಿ ಎನ್ ನಿಮ್ ಮುಂದ ಇವತ್ತು ಅಂದಿನಿ ಇಲ್ಲ.
ಆ
ಅಷ್ಟ ಮತ್ನದ್ ತಾರೀಕು ಹದ ತಾರಕು ಆಗ್ಬಬೇಕಕ್ ಇಲ್ಲ ನಾರ ಆ ಬಿಟ್ಟು ಹುಡು
ಕೇಳ್ತಿನ ಅಪ್ಪಿ ಅದ್ ಬಂದಿಲ್ ಮತ್ತ ಏನ್ ಮಾಡ್ತ
ಊಟ
ಇವತ್ತು ಕೇಳಳ್ಬೇಕಂದ್ರೆ ಒಯಂದ ನಾನ
ಹ ಹೋಗಂತ ಹೋಗ್ದ ಅನ್ದ
ಹೇಳ್ ಬೇಕಂದ್ರೆ ಮ ಈ ನಮ್ ಕಾಕನ್ ಈ ಕಡೆ ಬಂದ್ ಅದ್ರಾಗ
ಹಾ
ಇಲ್ಲೇ ಕುಂತಿದ್ದೆ ಹಂಗ ಇಲ್ಲ ಹೇಳಕ್ ಕುಂತತ್ ಇಲ್ಲಮ ದೋಸ್ತರನ್ ಸಿಕ್ಕರು ಕೇಳಕ್ಂದ್ರ ಬಂದೆ ಮತ್ತತ್ ಏನ್ ಮಾಡ್ತಾರ ಅ ಕೆಲ್ಸ ಬರ್ಲಿಲ್ಲಲ್ಲ
ಹಾ ಆಯ್ಕ ಇವರು ನಮ್ಮ್ ಊತ ಒಂದ್ ಹುಡುಗಿ ಅದ
ಹ್ಮ
ಅಫ್ರೆಂಡ್ ಹಬ್ದ ಮ್ತಲ್ ರೊಕ್ಕ ಮಾಡಿ ಕತ್ ನೋಡ್ಲೆ
ಫ್ರೆಂಡ್ ಐಪ್ನಗ
ಹ್ಮ್ ಮುಸ್ಲಿಮ ದಾದಾ ಆದ್ರ ಲೈಸ್ನ್ಏನ್ ಪ್ರಾಬ್ಲಮ್ ಆಗಲ್ಲ ಅಂತ ಸುಮ್ನೆ ಎಷ್ಟ ನಾರ್ಮಲ್ ಆಗಿ ಮಾತಾಡತಂತ ಹ ನಿಮಿಷಕ್ಕೆ ಅಷ್ಟ ಐದ್ ರೂಪಾಯನ್ ಬರುತ್ತ ಅಂತ
ಫ್ರೆಂಡ ಆಪ್ನಗ
ಹಾ ನಿಮಷಕ್ಐ್ರಪ್ಪ ಅಂದ್ರ ಅವ್ರ ಅವ್ರಿಗೆ ಎರಡವರು ರೂಪಾಯಿ ಇವ್ರಿಗೆ ಎರಡರು ರೂಪಾಯಿ ಯಾ ಇದ್ರ ಎರಡು ರೂಪಾಯಿತ ಇ್ರರು ಎರಡು ರೂಾಯಿ್
ಅವ ಎಲ್ಲಾ ರಿಸ್ಕ್ ಬಿಡ್ಲೆ ಸುಮ್ಮನೆ ಗೊತ್ತಿಲ್ಲ ನನ್ಗೆ ಈ ನಾವೂ ಮಾತಾಡ್ತಿರೋದೇ ದೊಡ್ ಈ ನಾ ಮಾತಾಡ್ತಿರೋದೇ ದೊಡ್ಡ ರಿಸ್ಕ್ ನೀ ಹೆಂಗಂತನಂದ
ಎಂತ ಕೊಡ್ತಾವ ಗೊತ್ತಲ ಕಬ್ಬ ಪಡ್ತವೆ
ಆ